ಹಲೋ
ಹಲೋ ಹಾ ಏನ್ ಮಾಡ್ತಿದಯಾ ಆರಾಮಿದ್ಯಾ
ಹ ಆರಾಮದ
ನಾನು
ಏನ್ ಇಷ್ಟ ದಿನ ಬಿಟ್ಟು ಕರೆ ಮಾಡಿದ್ದಿ
ಆದ್ರ ಕೂಡ ಮಾಡಬೇಕ
ಹೌದಾ ಹ್ಮ್ ಹ್ಮ್ ಮತ್ತೆ ಎಲ್ರರು ಆರಾಮಿದಾರ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ
ಎದು ಇಲ್ಲ ನೀ
ಹ್ಮ್ ನಮ್ಮ್ ಮನೆಯಲ್ಲಿ ಎಲ್ರರು ಆರಾಮಿದ್ದಾರೆ ಹ್ಮ್
ಮಾಡದ
ಹಾ ಏನಿಲ್ಲ ಮಾಡಿದೀನಿ ರಾತ್ರಿ ಊಟ ಸ್ವಲ್ಪನೆೇ ತಿಂದೀನಿ ಹ್ಮ್
ಶೇಷ
ಏನ್ ವಿಶೇಷ ಇಲ್ಲ ಎಲ್ಲಾ ನೀವೇ ಹೇಳ್ಬೇಕು ನಿಮ್ಮ ವಿಶೇಷತೆ ನಮ್ದ ಏನಿಲ್ಲ ಹ್ಮ್
ತಿನ್ನ ಇರ್ತೀರಾ ಈ ಕಲ್ಲ ಎಲ್ಲ ಚನ್ನಾಗಿ ಮಾಡ್ತಿದ್ದರಲ್ಲ ಎಟ ಮತ್ತಡ
ಹ್ಮ್
ಮತ್ತೆ ಏನಿಲ್ಲ ನೋಡಿ ನಿಮ್ಗೆ ಏನಾದ್ರ ಕತಿ ಗೊತ್ತಾ ಕತೆಗಳದಕ್ಕೆ
ಹ
ಹಿಂದೆ ಪುರಾಣದಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಆತರ ಎಲ್ಲ ಬರುತ್ತಲ್ಲ
ಹ್ಮ
ಹ್ಮ್ ಅದ್ರ ಬಗ್ಗೆ ಏನಾದ್ರೂ ಹೇಳ್ತಯಾ
ಕೇಳ್ತೀನಿ ಯಾವಾಗ ಬೇಕು ನಡ
ಮನಗೆ ಮಹಾಭಾರತ ಅದ್ದ್ ಹೇಳು ಹ್ಮ್
ಮಹಾಭಾಷದಲ್ಲಿ ಆ ಲಕ್ಷಣ ಆಗಲ್ಲಿ
ಹ್ಮ್
ಹ್ಮ್ ಟದ ಬಾರ್ದಲ್ಲ ದ್ರೌಪದಿ ಅರ್ಜುನ್ ಮುಮದ ಮಾರ್ಲಿ ಅಂತ
ಹೌದಾ ಹಾ
ನ ಅವ್ರ್ದ ದೃಪದ ರಾಜ ಅಂತ ರಾಜ್ಯ ಇರ್ತತಿವಿ
ಹಾ
ಪದ ಅಂತ ಮಹಾರಾಜ ಇರ್ತಾನ
ಹಾ
ಅವ ಅವ ಅವಂಗ ಆಲ್ರೆಡಿ ಒಂದ್ ಹುಡುಗಿ ಏನ ಇರ್ತಾರ ಚಿಕ್ಕಂಡಿ ಅಂತ ಮಗಳ ಇರ್ತ ಇರ್ತಾಳ
ಹಾ
ಹುಡುಗಿ ಕೈಲಿ ಅಂದ್ರೆ ಅವ ಹಿಂದೆ ಒಂದ್ ಜಗಳ ಆಗಿರುತ್ತೆ ಅದ್ರ ಅದ್ರ ಕಾರಣದಿಂದ ದೋ ದ್ರೋಣಾಚಾರನ್ನ ಅ ಆದ್ರೆ ಸಾಯಿಸಬೇಕು ನ್ಂತ ಚಿಕನ್ ಪಣ ತೊಟ್ಟಿರ್ತಾನ
ಹೌದಾ ಹಾ ಹ ಹಾ ಹ್ಮ್ ಹೌದಾ ಹಾ
ತ ಹನ
ಹಾ
ಹಾ ಅದುದು ಹ ಸ
ಹೌದಾ ಹಾ
ಅಳಂಗಿಲ್ಲ ಅ
ಹಾ
ಅರ್ಜುನ ಬಂದು ಸೋಸ ಬಿಡ್ತಾನೆ ಶಿಕಂಡಿನ
ಹಾ
ಹ ಇದು ಹುಡಿ ಸಜಜಿ ಯಾಗ ಮಾಡ ನಾವು ಹುಡ ಹು ತಗೋತಾನ ಅವನಿಂದ ಹ್ಮ ಇದು ಮಾಡ ಎಲ್ಲಾ ಹುಡುಗಿ ಕೀ ಇಡ ಅಂದ್ರೆ ಈ ಸಮಾಜ ನ್ನೆ ಬದ್ಲು ಮಾಡ್ತಾಳೆ ಆ ತರ ಈ ತರ ಅಂತ ಹೇಳ್ತಾನ
ಹಾ
ಆಗ ಇದು ಸರಿ ಅಂತ ಒಪ್ಕೊಂಡು ಸುಮ್ನೆ ಆಗ್ತಾನ ಆಗ ದಪ ದ್ರೌಪದಿ ಸ್ವಯಂವರ ಏರ್ಪಾ ಇದು ಏರ್ಪಡಿಸತಾರ
ಹೌದಾ ಹಾ
ನೇ ಪಡಿತಲ್ಲಿ ಹಾ ಇದು ಅರ್ಜುನ ಅವಾಗ ಅರ್ಜುನ್ ಅವರು ಅದ್ನ ತ ಇದಲ್ಲಿ ಇರ್ತಾರ ಅ ಅವರು ಏನು ಮಹರ್ಷಿ ಅಂದ್ರೆ ಋಷಿ ವೇಷ ಹಾಕೊಂಡಿರ್ತಾರ
ಹಾ ಹಂ
ಈ ಹಕೊಂಡಾಗ ಬರ್ತಾನ ಇದು ಅದು ಏನಂತ ಮತ್ತ ಏನು ಸವಾಲ್ ಇರುತ್ತೆ ಅಂದ್ರೆ ಸ್ವಯಂವರದಲ್ಲಿ ಕೆಳಗಡೆ ಒಂದು ಒಂದು ಹ್ಮ ಹ್ಮ್ ಬಿಳಿ ಒಂದು ಬಾ ಹಂ ಒಂದು ನೀರು ನೀ ಮೇಲೆ ಹಾ ಮೇಲೆ
ಹ್ಮ್ ಅಹ
ಇ ಕೆಳಗಡೆ ನೋಡು ನೀ ನೀನಿ ಕಣ್ಣಿಗ್ ಓಡಿಬೇಕು
ಓ ಹಂ
ನೀರು ತಿರ್ಗ್ತಾನೆ ಇರುತ್ತೆ
ಹಾಂ
ಆಕಾಶ್ದಲ್ಲಿ
ಹಾ
ಹಾಂ ಅಂದ್ರೆ ಮೇಲೆ ನೋಡಂಗಿಲ್ಲ ಕೆಳಗಡೆ ಅ ನೀರನ್ನ ನೋಡಿ ಮೇನನ್ ಕಣ್ಣಿಗ್ ಹೊಡಿಬೇಕು ಅದು ಸ್ಟ್ರಾಂಗ್ ಇರುತ್ತೆ
ಇ ಪ್ರಯತ್ನಿಸ್ತಾ ಯಾರು ಇದಾಗಿಲ್ಲ ಹಾಗೆ ರು ಇರ್ತ ಬಲಿರ್ತಾರೆ ಸೋಮವಾರಕ್ಕ
ಹೌದು
ತನಕೂ ಹೋಗಲ್ಲ
ಹ್ಮ್
ಕರ್ಣ ಇಲ್ಲ ಕ್ ಅಗಲ್ಲ ಕೃಷ್ಣ ಆದ
ಹ್ಮ್ ಹ್ಮ್
ಹೌದಾ
ಅದಿಕ್ಕೆ ನನ್ ಹಂಗ್ ಕರ್ಣ ಹೊಡಿಲಕ್ ಬರ್ತಾ ಕರ್ಣ ಹೊಡಕ್ ಬಂದ್ರೆ ಹೇಳ್ತಾಳಕಿ ನಾನು ಬೇರೆ ಕುಗೊರ್ನನ್ನ ಮದ್ವೆ ಆಗಂಗಿಲ್ಲ ಅನ್ನೋತರ ಮಾತಾಡ್ಬಿಡ್ತಾಳ
ಯಪ್ಪ ಹಾ
ಸುಮ್ನ್ ಆಗ್ ಬಿಡತ ಅವ ಆತ ಇಳೋಗ್ಬಿಡ್ತಾನ ಅಲ್ಲಿಂದ ಸ್ವಯಂಬಾರದಿಂದ ಹೋಗ್ಬಿಡ್ತೇನ ಆಗ ಮಹಾರಾಜ ಅಂತಾನ ಇಷ್ಟೇ ನಾಣಿದಿರೋದು ಅದು ಒಬ್ಬರು ಒಬ್ರಗೂ ಈ ಬಾಣ ಹೊಡಕ್ಂಗಿಲ್ಲ ಏನು ಗಂಡ್ಮಕ್ಳ ಇಲ್ವಾ ಹಂಗ ಹಿಂಗ ಅಂತ ಅಂದಾಗ ಅರ್ಜುನ ಅಲ್ಲಿಂದ ಬರ್ತಾನ ಅಂದ ಬ್ರಾಹ್ಮಣ ವೆಷದಲ್ಲೆ ತನ ಬ್ರಾಹ್ಮಣ ವೇಷದಲ್ಲಿ ಬಂದು ಹೊಡಿತನ
ಹೌದಾ ಹಾ
ಸ್ವಲ್ಪ ದಿನ ಮದ್ವೇ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನ
ಬರಕೊಂಡ.
ಇಲ್ಲ ಅವ್ರ ತಾಯಿ ಕುಂಟಿ ಇರ್ತಾರಾಳ್ ಯಾವ್ದೋ ಅದು ಒಂದ ತಾಯಿ ಕುಂಟಿ.
ಹ ಹಾ
ನಾಲ್ಕ ಜನದಲ್ಲಿ ಕುಂಟಿ ಇದ್ದು ಏನಂತ ಅಕೀ ಧ್ಯಾನ ಮಾಡ್ತಿರ್ತಾಳ.
ಜ್ಞಾನ ಹಾ ಹಾ
ಈಗ ಅ ಅರ್ಜುನಾ ಮದುವೆ ಆಗಿ ಕರ್ಕೊ ಬಂದೀನಿ ಅಂತನಲ್ಲ ಅಮ್ಮ ನನ್ಗೊಂದ್ ದಾನ ಸಿಕ್ಕಿದೆ. ಎಂತು ಹೇಳ್ತನಾ.
ಹಾ ಹೌದಾ ಹಾ
ಹೇಳದೇ ಅವ್ರಮ್ಮ ಸಾಂದ್ರೆ ನೋಡ್ಲಾರ್ದೇನೆ ಏನ್ಂದ ಬಿಡ್ತಲ್ಲಾ. ಏನೇ ಸಿಗ್ಲಿ ನೀವ್ ಐದು ಜನ ಅನತಂಬರು ಹಂಚಕೊರಿ ಅಂದ್ಬಿಡ್ತಾಳ.
ಹೌದಾ ಹಾ
ಅದಕ್ಕ ಹಂಗಂದ ಹೆಂಗ್ ಅಂದಿದ್ದಕ್ಕ ಫುಲ್ ಇದಾಗ ಬಿಟ್ಟು ಆಮೇಲೆ ಅದೆಲ್ಲಾ ಆ ಆಮೇಲೆ ಅಂದ್ರೆ ಅದು ದಾನ ಆದ್ರೆ ಅನ್ಸ್ಕೋಬಹುದು ಹುಡುಗಿ ಅಲ್ಲ ಒಂದ ಹುಡುಗಿ ಹಿನ್ಮ್ ಮದ್ವಿ ಮಾಡಕೊಂಡ ಕರ್ಕೊ ಬಂದಿರ್ತಾನ?
ಹೌದ ಹೌದ ಹಾ
ಹಂಗಾಗಿ ಆಮೇಲೆ ಆ ಹೆದು ಜನನ ಐದ ಜನ ಹಂಚ್ಕ ಕೊರಿ ಅಂತ ಹೇಳ್ಬಿಡ್ತಾಳ ಆಕಿ ನೋಡ್ಲಾರ್ದಾನೆ ಆಗ ಅರ್ಜುನ ಅಮ್ಮ ನೋಡಿ ಮಾತ ಮಾತಾಡು ಯಾವ ತರ ಮಾತಾಡಲಿ ಯಾವ ತರ ಅಂದ್ಬಿಟ್ಟು ನೀನು ಅಂತ ಹಿಂದ ತಿರುಗಿ ನೋಡಿದಾಗ ಅದು ದ್ರೌಪದಿ ಆಗಿರ್ತಾಳ ಅಲ್ಲಿ.
ಹೌದಾ ಹ ಹ
ನೀ ಮೋಲಿನು ಒಂದ್ಸಲ ಒಂದ್ ಮಾತ್ ಅಂದಲ ಅಂದ್ರ ಅದನ್ನ ಹಿಂದಕ್ ತಕೊಳಂಗಿಲ್ಲ ಇರದೇ ಇಲ್ಲ?
ಹೌದಾ ಹಿಂದೆ ಪುರಾಣದಲ್ಲಿ,
ಹಾ ಅದು ಪಾಲಿಸಲೇ ಬೇಕಿತ್ತು ಅದು ಈ ಪದ ಆಗಿರಲಿ ಪಾಲಿಸಬೇಕ್ ಅದನ್ನ
ಹು ಹು
ಇತರ ಆಗಿ ಏ ಇಲ್ಲ ಹಂದೀ ನೀ ಏನ್ ಮಾಡಕ್ ಬರಲ್ಲ ಅಂತ ಆಗ ದ್ರೌಪದಿನ ಅವ್ರ ಐದು ಜನ ಅಣ್ಣತಂಬರು ಮದುವೆ ಆಗ್ತಾರೆ.
ಅಯ್ಯೋ ಹೌದಾ? ಚೆನ್ನಾಗಿದೆ ಹು ಸದ್ದೇ, ಕತೆ ಚೆನ್ನಾಗಿದೆ ಹಿಂದಿಲ್ಲಾ ಇಷ್ಟಂದೆಲ್ಲಾ ಆಗಿರತ್ತಾ. ತ್ತ ಚೆನ್ನಾಗಿದೆ ಹೂ
ಈ ಒಂದರ ಎಷ್ಟ ಹೊತ್ತಿಗೆ ಏಳುದು ಗೊತ್ತಾ ಹೇಳ್ಳೆ ಹೇಳಕ್ ನಿಂತರೆ ಮಹಾಭಾರತ ಈಗ ನೋವು ಅಷ್ಟೆ ಚೆನ್ನಾಗಿರುತ್ತೆ.
ಅದಕ್ಕೆ ಅವರ ತಿನ್ನಕೊಂಡ,
ಹೌಗೋರೆ ಏಲಾರೋ ಕತೆ ಕೇಳ್ಬೇಕ ಅನತರಿ ಇದು ಕರೆ ಮಾಡಿ. ಹೊಟ್ಟಿ ನೋವುತ್ತಾ?
ಸರಿ ಸರಿ ಆಯ್ತ ಇನ್ ಮೇಲ್ ನಿಮ್ಮ ಗೆ ಕೇಳ್ತೀನಿ ಬಿಡ.
ಹು
ಹು
ಅವೆಲ್ಲ ಇಟ್ಟು ಒಂದೊಂದು ಕಥೆಯಲ್ಲ ಒಂದೊಂದು ಅರ್ಥ? ಯಾಕ್ ಅಂದ್ರೆ ನೋಡಲ್ಲ ಆರದೇ ಚೆನ್ನಾಗ್ ಗೊತ್ತಿರ್ಲಾದೇ ಏ ಅನ್ಬಾರ್ದು ಮಾತು ಸಾರಬಾರ್ದು? ಅಥವಾ ಅನ್ನೋದು.
ಹೌದ ಹೌದ ಹು
ಈ ಪರಿಸ್ಥಿತಿ ಬಂದು ದೊಡ್ಡರ ಹೇಳಿದ್ ಮಾತಾ ಕೇಳಬೇಕು ಅನ್ನೋದೊಂದು ವಗದ ಇದ್ರಲ್ಲಿ.
ಹೌದ ಹೂ ಅದುನೇ ನಿಜಾನೇ ಅಲ್ಲ ಹೂ
ಹಲೋ
ಹ್ಮು
ನಾನು ಹೇಳ್ತೀನಿ.
ಕೇಳ್ತೀನಿ ಕೇಳ್ತೀನಿ ಇನ್ನಮೇಲೆ ದಿನ್ನ ಒಂದೊಂದು ಹೇಳು ಕೇಳ್ತೀನಿ. ಎಲ್ಲಾನೂ ಗೊತ್ತಿರ್ಬೇಕಲ್ಲ ಚೆನ್ನಾಗಿದೆ ಕಥೆ. ಹ್ಮು
ಏನಿಲ್ಲ ಸುಮ್ನೆ ಕೂತಿದ್ದೀನಿ ನೋಡು. ಹ್ಮು
ಆ ಊಟ ಚೆನ್ನಾಗ್ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ ಮಾಡಿದೀನಿ. ಅಷ್ಟೊಂದೇನ್ ಚೆನ್ನಾಗಿರ್ಲಿಲ್ಲ.
ಕೆಳಗಡೆ ಮಾಡ್ಬೇಕಲ್ವಾ ಚೆನ್ನಾಗಿಲ್ಲ ಅಂದ್ರೆ.
ಕಡೆ ಎಲ್ಲಿ ದುಡ್ಡ್ ಬೇಕಲ್ಲ ಎಲ್ಲಾ ದುಡ್ಡಿದ್ರೆ ದುನಿಯಾ ಅಂತಾರ.
ಹ್ಮು ಏನ್ ಮಾಡ್ತಿದೀರಾ
ಸರಿ ಆಯ್ತು ಆಯ್ತು. ಸರಿ